ಏನ್ ಮಾಡಾತ್ತಿದಿಯಾ?
ಏನಿಲ್ಲ ಗೆಳೆಯ ನೀ ಏನ್ ಮಾಡ್ತಿದೀಯಾ ಹೆಂಗಿದೀಯಾ ಹು
ಹಾ ಈಗ ಊಟ ಮಾಡ್ದೆ ಈಗ ಊಟ ಆಯ್ತು ಈಗ ನಿನ್ ಕರೆ ಬಂತು ನೋಡ್ದೆ ಎತ್ದೇ ಕರೆೇನ ನೀನೇನ್ ತಿಂದೆ ಊಟ
ನಾನು ಬಿರಿಯಾನಿ ತಿಂದೆ ನೀನು
ಏನ್ ಯಾವಾಗಲು ಬರೀ ಬಿರಿಯಾನಿ ಕೊಡ್ತಾರೇನು ನಿಮ್ಗೆ ತಿನ್ನಕ್ಕೆೆ
ಇಲ್ಲ ಇಲ್ಲ ನಾನು ಮನೆಗ್ ಬಂದಿದ್ದೆ
ಹಾ ಹೌದು ಮನೆಗ ಬಂದಿದೆ ನಮ್ಮ ಅಮ್ಮ ನಮ್ಮ ಅಮ್ಮ ಇಕೊಂಡು ಇವಾಗ್ ಹೆಂಗೋ ಅಪರೂಪಕ್ಕ ಬರತೀಯಾ ಬಿರಿಯಾನಿ ಮಾಡತ್ತಿನಿ ತಗೊ ನಿನಗ್ ನಿನಗ್ ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ರು ಚೆನ್ನಾಗಿತ್ತು
ಹೌದ್ ನೀನ್ ಬೀಡಮ್ಮ ಪುಣ್ಯ ಮಾಡಿದಿ ಬಿರಿಯಾನಿ ತಿಂತಯಾ ನಾವು ನೋಡಮ್ಮ ಇವತ್ತು ಟೊಮಟೊ ಗೊಜ್ಜು ಪಲ್ಯ ಮತ್ತೆ ಬೆಂಡೆಕಾಯಿ ಪಲ್ಯ ಮಜ್ಜಿಗೆ ಮೊಟ್ಟೆ ತಿಂದು
ಹ್ಮ್ ಹ್ಮ್ ಬೇಜಾರಾಗಬೇಡ ಇನ್ನೊಂದ್ಸರಿ ನಾನ್ ಮನೆಗ್ ಬಂದಾಗ ನಿನ್ನನು ಮನೆಗ್ ಕರ್ಕೊಂಡ್ ಬರ್ತೀನಿ ಬಾ ಸರಿನಾ
ಓ ಹಂಗೆ ಹಂಗೆ ಹಿಂಗೆ ಬರಣ ಬರಣ
ಬಾ ಪರವಾಗಿಲ್ಲ ಬರ್ಬಾರದಾ ಹೆಂಗೆ
ಏ ಇಲ್ಲ ಇಲ್ಲ ಬರ್ಬೇಕಪ್ಪಾ ನಿಮ್ ಮನೆಗ್ ಬರ್ದೇನೆ ಇರಕ್ಕಾಗುತ್ತಾ ಬರ್ತೀನಿ ಆಗೆಲ್ಲ ಚಿಕ್ಕ ವಯಸಲ್ಲೆಲ್ಲ ಅಲ್ಲೇ ಆ ಆಟ ಆಡಿ ಅಲ್ಲೇ ತಿಂದಿ ಅಲ್ಲೆ ಎಲ್ಲ
ಅಮ್ಮ ಕೇಳಿದ್ರು ನಿನ್ ಬಗ್ಗೆ
ಹೌದಾ ಹೇಳ್ಬಕಲ್ಲ ಬಗ್ಗೆ ಹೌದಾ
ಹ್ಮ
ಹ್ಮ ಯ ನಮ್ಮನೆಲೂ ಕೇಳ್ತಾ ಇರ್ತಾರೆ ಹೇಳ್ತಾ ಇರ್ತನ್ ಆಗಾಗ ಅಂತೀನ್ ಬೆ ಅವ್ರು ಕೆಲ್ಸ್ದಲ್ಲ ಅವರ್ ಕೆಲ್ಸದಲ್ ಅವ್ರ ಅವರೇ ಬಿಜಿ ಇರ್ತಾರೆ
ಹಾ
ಗೆಲ್ಲಿ ನಿಂದು ಎಕ್ಸಾಮ್ ಇರುತ್ತೆ ಕ್ಲಾಸಸ್ ಇರುತ್ತೆ ಮತ್ತೆ ನಿಂ ದು ಏನೋ ವರ್ಕ್ ಮಾಡ್ತಿ ಏನೋ ಕರೆಸ್ಪಾಂಡಿಂಗ್ ಡಿಗ್ರಿ ಎಲ್ಲ ಕಟ್ಟಿದ್ಯಾ ಎಲ್ಲ ಬಹಳ ಕೆಲ್ಸ ಎಲ್ಲ ಓದದ್ ಇರೋದು ಬರಯದೇ ಇರುತ್ತ ತೇ ಹಂಗ್ ಹಂಗಾಗಿ ನಾನು ಮಾಡ ಅವ ನಾನು ಮಾಡಿಲ್ಲ ಅವಳು ಮಾಡೆಯಿಲ್ಲ ಅಂತ ಅಂದೆ ಹೌದಾ ಅಂತ ಅಂದ್ರು
ಹ್ಮ್
ಹ ನೋಡಣ ತೋಗೋ ಮತ್ತೆ ಇನ್ನೇನ್ ವಿಶೇಷ ಸಮಾಚಾರಗಳು ಇನ್ನ ಏನೇನು
ಹ್ಮ ನೀವೇ ಹೇಳಬೇಕ್ ನಮ್ದೇನಿದೆ ಬರೀ ಪರೀಕ್ಷೆಗ್ ಓದೋದು
ಹ್ಮ ನೀವ್ ನೀವು ಬಿಡ್ರಪ್ಪಾ ಪರೀಕ್ಷೆ ಎಲ್ಲ ಉತ್ತೀರ್ಣ ಆಗ್ತೀರಾ ಎಲ್ಲ ಬರು ಮತ್ತಾ ನಿಮ್ಗೆಲ್ಲ ಅವಾರ್ಡ್ ಏನೇನೋ ಕೊಡ್ತಾರೆ.
ಆಯ್ತ ಸುಮ್ಮನಿರುಲೊ ಅಲ್ಲಕ್ಕಣೊ ನೀನು ಶಾಲೆಯಲ್ಲಿ. ದಾಗಲೇ ಎಷ್ಟ ಚಂದ್ ಓದತಿದೆ ನಮ್ಗಿಂತ ಎಲ್ಲೋ ಒಳ್ಳೆ ಮಾರ್ಕ್ಸ್ ತಗೊಂತಿದೆ. ಪರೀಕ್ಷೆಲ್ಲೆಲ್ಲ ಅಂಕಗಳ ನಿಮ್ಗೆ ಜಾಸ್ತಿ ಬರ್ತಿತ್ತು ನನ್ಗಿಂತ ಮತ್ತೆ
ಶಾಲೇಲ ಬರ್ತಿತ್ತು ಈಗೆಲ್ಲಾ ನಮ್ ಗೆಳೆಯರ ಜೊತೆ ಎಲ್ಲಾ ಸೇರಿ
ಹ್ಮ್
ಹ ಹಂಗಾಗೈತೆ ಏನೋ ಏನು ಓದೆಲ್ಲ ಬರಿಯೆಲ್ಲ ಬರಿ ತೀರ್ಘ್ತೀವಿ ಹೊರಗಡೆ
ಹ್ಮ
ಹಂಗಾಗಿ ಎಲ್ಲಾ ಪರೀಕ್ಷೆ ಎಂತ ಅಂದ್ರೆ ಹಿಂದಿನ ದಿನ ಅಷ್ಟೇ ಓದದ್ ನಾವು ಹ ಹ
ಏನ್ ಅಷ್ಟೊಂದು
ಹೂ ಜಾಸ್ತಿ ಬರ್ತ ಇತ್ ವಯಸ್ಸ್ಯಾಕು
ನಮ್ ಕಡೆನಾ
ನಮ್ ಕಡೆ ನಮ್ ಕಡೆ
ಓಹೋ ಏನ ನೋಡ ಶಬ್ದ ತುಂಬಾ ಬರ್ತಿದೆ ಹೌದು ನನ್ಗು
ಹೌದಾ ಇಲ್ಲಿ ನಂಗ ಗೆಳ್ತರಲ್ಲ ಗೆಳೆಯಂದ್ರೆಲ್ಲಾ ಇರ್ತಾರಲ್ಲ
ಹಾ
ಹ ಅವರು ಅದೇ ಮಾತಾಡ್ತರ್ತರ್ಲಂಗೆ
ಹ್ಮ ಹ್ಮ್ ಮತ್ತೆ ಎಲ್ಲಾ ನೆನಕ್ ಮಾಡ್ಕೊಂಡಿಲ್ಲನ್ಣ ನೀನು
ಹಂಗಗೆ ಇರು ಒಂದ್ ನಿಮಿಷ ಹಂಗೆ ಇರು ಹ್ಮ ಮತ್ತೆ ಇನ್ನೇನ್ ಸಮಾಚಾರ ಇದೇನೋ ಬಂತ ಇದೇನೋ ಪಕ್ಷಿ ಏನೋ ಬಂದಿತ್ತು ಅದು ಕಡೆ ಇದ ಹೋಗೋಡ ಓಡ್ಸಕ ಹೋದೆ ಅದಿ ಅದಿಕ್ಕೆ ಏನು ಮಾತಾಡಕ್ಕ ಆಗಿಲ್ಲ
ಹ ಹಾ
ಹ್ಮ್ ಈಗ ಹಂಗೆ ಬರ್ತಿತ್ಯ ಅದು ಪಕ್ಷಿ ಇತ್ತಲ್ಲಾ ಅದು ಬಾಳ ಸೌಂಡ್ ಮಾಡ್ತಿತ್ತು
ಹೌದಾ ಅದೇ ಶಬ ಶಬ್ದ ಬಂತು ಆದ್ರೂ ನಾ ಏನಾದ್ರು ಏನಾದ್ರು ಬ ಆಚೆ ಇದೆಯೇನೋ ಅನ್ಕೊಂಡೆ ನಾನು
ಇಲ್ಲ ಇಲ್ಲ ಆಚೆೆಯಲ್ಲಿ ಹೋಗ್ಲಿ ಇಷ್ಟತ್ ಕತ್ಲೆಯಲ್ಲಿ ಈ ಊಟ ಆಯ್ತು ಈಗ ನೀವಂಗೆ ಎಲ್ಲಾ ಇವರೆಲ್ಲಾ ನಮ್ ಗೆಳೆಯಂದ್ರ ಎಲ್ಲಾ ಮಾತಾಡ್ತಿದ್ರು ನಾನ್ ಹಂಗೆ ನಿಂದ್ ಕರೆ ಬಂತಲ್ಲಾ ಮಾತಾಡ್ತಿದ್ದೆ
ಹ್ಮ್
ಇದು ಪಕ್ಷಿ ಯಾವ್ದ ಒಂದ ಪಕ್ಷಿ ಸೇರ್ಕೋಬಿಟ್ಟಿರ್ಲ್ಲಿ ಬೀ ಗಲಾಟೆ ಗಲಾಮೆ ಮಾಡುತ್ತೆ
ಹೌದಾ ಏನಾದ್ರೂ ಒನ್ ಮಾಡ್ಬೇಕಾಗಿತ್ತಲ್ಲ ಓಡ್ಸ್ಬೇಕಾಗಿತ್ತಲ್ಲ ನಾನ ನೀನಂತೂ ಓ ಸೋಲ್ ಫಸ್ಟ್ ಪಕ್ಷಿಗಳನ ಚಿಕ್ಕವಾಗಿಂದ
ಹ್ಮ್ ಅದೇ ಅದೇ ಪಕ್ಷಿ ಓಡ್ಸತ್ರ ಫಸ್ಟ್ ಇನ್ನೇನ್ ಓಡ್ಸತ್ರ ಕಷ್ಟ ಇಲ್ಲ
ಹೇ ತಮಾಷೆ ಮಾಡಿದ ಕಣೊ
ಅ ಹ ಅದೇ ಅದೇ ತಮಾಷೆ ನಾನು ತಮಾಷೆ ಮಾಡಿದೆ ಅಪ್ಪ ಏನೋ ನಮ್ಮ ಗೆಳತಿ ಅಂತ ಹ್ಮ್ ಹೌದು ಅದೇ ಓಡ್ಸ್ತ ಪಕ್ಕ ಪಕ್ಷಿ ಎಲ್ಲ ಓಡಿಸಿ ಆಯ್ತು ಈಗ ಹಂಗಗೆ ಅವರೆಲ್ಲ ಮಾತಾಡತ ದರು ನಾನ್ ನಿನ್ ಜೊತೆ ಮಾತಾಡ್ತಿದ್ನ ಅದೇ ಏನಿಲ್ಲ ಮತ್ತೆ ಅದೇ ಪ್ರವಾಸಕ್ಕ ಹೋಗಮ್ಮ ಅಂತ ಅನ್ ಅಂಕೊಂಡಿದ್ದು ಅದ ನೋಡ್ಬೇಕು ಅದಕ್ಕೆಲ್ಲಾ ಜಾಸ್ತಿ ಜನ ಬೇಕು
ಎಲ್ಲೋಗೋ ಅನ್ಕೊಂಡಿದ್ಯಾ ಪ್ರವಾಸ ಅಂದ್ರೆ ನೀವು
ಅದೇ ಹ್ಮ ಹ್ಮು ಅದೇ ಹೋಗೋಣ ಅಂತ ನಿಮ್ಮನ್ನು ಅದಿಕ್ಕೆ ಇದ್ ಮಾಡ್ದೆ
ಹ ಹಾ
ಹ್ಮ ನೋಡದಾ ನೋಡೋಣ್ಣಾ ಈಗೆಲ್ಲಾ ಮಳೆ ಎಲ್ಲಾ ಜಾಸ್ತಿ ಐತೆ ಮತ್ತಲ್ಲಾ ಮ ಮನೆನೆಲ್ಲಾ ಬೇಡ ಅಂತವ್ರೇ
ಅದೇ ಅದೇ ಅಂದ್ರೆ ನನ್ಗೂ ಒಂದ್ ಪ್ರಶ್ನೆ ಇದೆ ಏನಂದ್ರೆ ಇವಾಗ ನೀವು ನಿಮ್ ಗೆಳೆಯರು ಮಾತ್ರ ಹೋಗ್ತಿದಿರಾ ಯಾರಾದ್ರೂ
ತ್ತವ್ರೆ ನೋಡ್ಬೇಕ ಅದಿಕ್ ಈಗ ಮಳೆಗಾಳಿ ಎಲ್ಲ ಜಾಸ್ತಿ ಹೋಗೈತಲ್ಲಾ
ಹೌದು ಅದ್ರಲ್ಲಿ ಏನ್ ಗೊತ್ತಾ ಯಾವಾಗ ಬರುತ್ತೆ ತ್ತಂತ್ ನಮ್ಗೆ ಹೆಸರಿಗೂ ಗೊತ್ತಾಗೋದಿಲ್ಲ ಮಳೆ ನಿಜ್ವಾಗ್ಲೂ
ಒಂದ್ಸಲ ಎಷ್ಟು ಬಿಸ್ಲಿರುತ್ತೆ ಯಪ್ಪಾ ಒಂದೊಂದ್ಸಲಿ ಎಷ್ಟು ಚಳಿ ಇರುತ್ತೆ.
ಹೌದೌದು ನಿಜ್ವಾಗ್ಲೂ ಅದೇನೋ ನಿಜ ವಾತಾವರಣ ನಮ್ ಗೊತ್ತಾದಂಗ್ ಗೊತ್ತ ಆಗೋದ ಇಲ್ಲ ಹೆಂಗೆ ಬದಲಾವಣೆ ಆಗತ್ತೆ ಅಂತ ಹ
ಹ್ಮೂ ಹ್ಮ್.
ಮತ್ತೇನ್ ಗೆಳೆಯಾ ಏನ್ ಮಾಡ್ತಿದಿಯಾ
ಹ್ಮ್ ಮತ್ತೆ ಏನ್ ಮಾಡ್ತ ಗೊತ್ತಿಲ್ಲ ಹಂಗೆ ನಿನ್ ಜೊತೆ ಮಾತಾಡ್ಕೊಂಡಿ ಕೂತಿದ್ನಾ
ಆ ಹಾ.
ಹ್ಮ ಏ ಏನಿಲ್ಲಪ್ಪಾ ನೀವೇ ಹೇಳ್ಬೇಕು ದೊಡ್ಡವ್ರ ಹೇಳುದ್ರೆ ನಾವ್ ಸಣ್ಣವ್ರ ಕೇಳ್ತೀರಾ ಏನೋ ನೆನ್ಸ್ಕೊಂಡ್ ಅಪರೂಪಕ್ಕೆ ಕರೆ ಮಾಡ್ಬಿಟ್ಟಿದ್ದೀರಾ
ಹೂ ನಾನಾದ್ರೂ ಕರೆ ಮಾಡಿದ್ದೀನಿ ನೀನ್ ಅದು ಮಾಡಿಲ್ಲ ಕರೆ
ಏ ನಾನ್ ಅನ್ಕತಾ ಇರ್ತೀನಪ್ಪಾ ಅಸ್ಟ್ರಲಿ ನೀನೇ ಮಾಡ್ಬಿಟ್ಟರ್ತೀಯಾ
ಹ್ಮ ಹೌದಾ ಮತ್ತೆ ಎಲ್ಲಾರೂ ಮಾತಾಡ್ಸ್ತಾರಾ ಮುಂಚೆ ಶಾಲೆಲೆ ಇದ್ರಲ್ಲ ಅವ್ರೆಲ್ಲ ನಮ್
ಏ ಇಲ್ಲ ನಾನೇನಾ ಗೆಳೆಯರ ಜೊತೆ ಮಾತಾಡ್ತೀನಿ ಗೆಳತಿರ್ ಜೊತೆ ಏನ್ ಮಾತಾಡಲ್ಲ ಗೆಳತಿರ್ ಜೊತೆ ಮಾತಾಡ್ತಿ ನೀನ್ ಒಬ್ಳೇ ಶಾಲೆಲಿ ಇರೋವ್ರ ಜೊತೆ ಎಲ್ಲ ಮಾತಾಡೋದು
ಓ ಪರವಾಗಿಲ್ಲ ನೀನ್
ಏ ನಿಜಾ ನಿಜಾ. ಪ್ಪಾ ನೀಂಗ್ ಅಷ್ಟು ಇದು ಡೌಟ್ ಅಂದ್ರೆ ನಂದ್ದ ಎಲ್ಲಾ ಚೆಕ್ ಮಾಡ್ಬೇಕ್ರ ಕಾಲೇಜ್ದ ಎಲ್ಲಾ ನಾನ್ ನಿಂಗ್ ಸುಳ್ಳ್ ಹೇಳ್ತೀನಾ ಹೇಳ ಅದು ನಿನಗೆ ಹಾ ನಿಮಗೆಲ್ಲ ಸುಳ್ಳು ಹೇಳಲ್ಲ ನಾವಪ್ಪಾ ನಿಜಾನೇ ಹೇಳೋದು.
ಹ್ಮು.
ಹ್ಮೂ
ಭಯಪಡ್ಬೇಡ ಬಿಡು ಸುಮ್ನೆ ತಮಾಷೆ
ಏ ತಮಾಷೆ ಅದುಕ್ ಯಾಕಪ್ಪ ಭಯ ನಿನ್ ಜೊತೆ ಹೇಳೊಕ್ ಯಾಕಪ್ಪ ಭಯ ಪಡ್ಲಿ ನಾನು ಹಂಗೆಲ್ಲ ಭಯ ಎಲ್ಲ ಪಡಲ್ಲಪ್ಪಾ ಅದಕ್ಕೆಲ್ಲ ನಾವ್ಯಾಕ್ ಭಯ ಪಡ್ಲಿ
ನಿಮ್ ಗೆಲೆಯರ್ ಏನ್ ಮಾಡ್ತಾವ್ರೆ
ನಮ್ ಗೆಳೆಯರ್ ಅವ್ರವ್ರ ಅದೇ ಅವ್ರವ್ರ ಫೋನ್ ಒಳಗ್ ಮಾತಾಡ್ತಾವ್ರ ಮಾಡೋರು ಇದು ಕಬಡ್ಡಿ ಆಟ ಆಡ್ತಾವ್ರೆ ಹು ಹ್ಮ್ ಹಂಗೆ ಹಂಗೆ ಅವರು ಅಭ್ಯಾಸ ಹು ಸ್ವಲ್ಪ ಜಾಸ್ತಿ ಕ್ರೀಡಾ ಅಂಗಣದಲ್ಲಿ ಜಾಸ್ತಿ ಅವ್ರು ಆಟ ಆಡ್ತಾರೆ ಊಟ ಊಟ ಆದ್ಮೇಲೆ ಊಟ ತಿಂದಿರೋದೆಲ್ಲ ಇದಾಗ್ಬೇಕಲ್ಲ ಹ್ಮ್ ಹಂಗೆ ಆಟ ಆಡ್ತಾರ ಅವ್ರು ನಾನ್ ಅದನ್ ನೋಡ್ ನೋಡ್ತಾ ಕುತ್ಕೊಂಡಿ ಹಂಗ ಇದ್ ಮಾಡ್ತಾ ಇದ್ದೆ ಆದ್ರೂ ಬೋಡಪ್ಪ ಏ ಚೆನ್ನಾಗಿತ್ತು ನಾವು ಶಾಲೆ ಇದ್ದಾಗೆ ಏನ್ ಕೆಲ್ಸ ಸೇರೆಲ್ಲ ಮನೇಲಿ ಏನೋ ಮಾಡಹಾಕಿಕೊಡ್ತಿದ್ರು ತಿನ್ಕೊಂಡು ಸುಮ್ಮ್ನೆ ಶಾಲೆೆಗೆ ಹೋಗಿದ್ದಿ ಏನೋ. ಬರ್ದಬಿಟ್ಟು ಒಂದ ಎರಡ್ ಪೇಜ್ಗಳ ಬಂದ್ಬಿಡ್ತಿದ್ವ ಈಗ ಹಂಗಲ್ವಲ್ಲ ನಾವೇ ಮಾಡ್ಕೋಬೇಕು. ಬಟ್ಟೆನೂ ನಾವೇ ಹೊಕ್ಕೋಬೇಕು.
ಹೌದೌದು ಅದು ನಿಜ.
ಹ್ಮ್ ಏನ್.
ಅಲ್ಲಾ ನೀವು ಹುಡುಗ್ರಲ್ಲ ನಿಜವಾಗ್ಲುೂ ತುಂಬಾ ಕಷ್ಟ ಆಗತ್ತಲ ಏನಾದ್ರು ಈತರ. ಕೆಲ್ಸಗಳು ಮನೆಯಲ್ಲಿ ಇವಾಗ ಅಲ್ಲೋಗಿ ಎಲ್ಲ ಹೊಸಹೊಸ ತರ
ಹೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹ್ಮ್ ಮತ್ತೆ ಏನ್ ಮಾಡದಪ್ಪಾ ಮಾಡ್ಲೇಬೇಕ ಮಾಡ್ಬೇಕಾಗುತ್ತೆ.
ಹ್ಮ್ ಹ್ಮ್.
ಹ್ಮ್ ಏನ್ ಹಿಂನ್ ಯಾರ್ ಮಾಡ್ಕೊಡ್ತಾರೆ ಬಂದ ನೀವ್ ಮಾಡ್ಕೊಡ್ತೀರ ಹೇಳ. ನೀವು ಫೋನ್ ಮಾಡದೇ ಕಷ್ಟ ಇರುತ್ತೆ. ಓಹೋ. ಇಷ್ಟೊಂದ ದೊಡ್ ಮನಸ್ಸು ಎಲ್ಲಾ ಇರಬಾರದಪ್ಪ ಅಪ್ಪರೂಪಕ್ಕೆ ಏನೋ ಕಾಲ್ ಮಾಡಬಿಟ್ಟಿಇದಿಯಾ ಅಂದುಬಿಟ್ಟು ಇಷ್ಟ ದೊಡ್ಡ ದೊಡ್ಡ ಮಾತು. ಮತ್ತೆಲ್ಲ ಆಡೋಕೆ ಹೋಗಬಾರ್ದು.
ಏ ಹೆಂಗ್ ಅದು ನೀನ್ ನನ್ನ ಗೆಳೆಯ ಗೊತ್ತಾ.
ಓ ಎಂತ ಆದ್ರರು ಆದ್ರೂ ಮನ್ಸಲ್ ಏನಾಯ್ತ ಗೊತ್ತಿಲ್ಲ ಬಾಯನ್ ಮಾತಂತ. ದೊಡ್ಡ ದೊಡ್ಡ ಮಾತೆ ಬರ್ತವೆ.
ಮನ್ಸಲ್ಲಿ ಇರೋದು ಬಂದಿರೋದು ಆಚೆಗೆ.
ಇರೋದೇಬಾಯಲ್ಲಿ ಬರುತ್ತಾ.
ಹು.
ಹಾ ಹಾ ಹಾ. ಹಂಗೇನು ಬಾರಿ ಬಿಡಪ್ಪ ಆದ್ರರು ನೀವು. ಹ್ಮ್ ಹ್ಮ್ ಹ್ಮ್ ಯಾರಿಗೆ. ಹೇಳಕ್ ಆಗಲ್ಲಪ್ಪ ಒಂದೊಂದ್ಸಲ ಹೆಂಗ ಹೆಂಗ ಆಗುತ್ತ ಅಂತ ಮನಸಲ್ಲಿ ಇರೋದು ಬಾಯ್ ಬರುತ್ತೋ ಬಾಯಲಿ ಇರೋದು ಮನಸು ಒಳ್ಳಿಕೆ. ಹೋಗುತ್ತೋ ಅಂತ ಹೇಳಕ್ಕಗಲ್ಲ
ಅಲ್ಲ ಅಲ್ಲ ಕಣೋ ನಿನಗೆ ಗೊತ್ತಿಲ್ವಾ ಮುಂಚೆಯಿಂದನು ನಿನ್ನ ಗೆಳತಿ ಹೆಂಗೆ ಅಂತ.
ಗೊತ್ತು ಬಟ್ ಯಾರ್ ಗೊತ್ತು ಕಾಲೇಜ್ ಹೋದ್ಮೇಲೆ ಬದ್ಲಾಗಿದ್ರು ಬದ್ಲಾಗಿರ್ಬೋದಲ್ಲಾ.
ಏ ನಾನ್ ಬಸಾಗಿದ್ರೆ ನಿನ್ ಕರೆ ಮಾಡೋಳೇ ಅಲ್ಲಾ ಅನ್ಸತ್ ನನ್ಗ್ ಗೊತ್ತಾಗಲಿ.
ಹ್ಮ ಹಂಗೆ ಹಂಗೆ ಹು. ಇಗ್ಲಿ ಅಷ್ಟೊಂದ ನಂಬಿಕೆ ಐತೆ ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನಂಬಿಕೆ ಇಲ್ಲ ಅಷ್ಟೊಂದು ನನಗು.
ಹ್ಮ್ ಹ್ಮ್ ನಂಬಿಕೆ ಇಲ್ವಾ ಯಾಕೋ.
ನಂಬಿಕೆ ಐತೆ ಆದ್ರೆ ಅಷ್ಟು ನಂಬಿಕೆ ಇಲ್ಲ ಯಾರ್ ಗೊತ್ತಪ್ಪ. ಈಗ ಎಲ್ಲಾ ಹೊಸೊಬ್ರು ಸಿಕ್ಕಿರ್ತಾರಾ. ದೊಡ್ಡ ಮಾತು. ಎಲ್ಲ ಚಿಕ್ಕ ಮಾತೆ ಅದು ಹೇಳಿದ್ದು ದೊಡ್ಡ ಮಾತು ಅಂತ ನಿಮ್ಗೆ ಅನ್ಸಿರ್ಬೋದು ಅಷ್ಟೇ ಅದು.
ಎಲ್ಲ ಈ ಮಾತು ನಿನ್ ಬಾಯಿಂದ ನಾ ಕೇಳಿಸ್ಕೊತಿದೀನಿ ನಿಜವಾಗ್ಲುೂ ನನ್ಗೆ ಆಶ್ಚರ್ಯ. ಆಗತೈತೆ.
ಓಹೋ ಹೌದ ಏನ್ ಆಶ್ಚರ್ಯ. ಸರಿ ಏನಿಲ್ಲ ಬಿಡ್ ಸುಮ್ನೆ ನಾನ್ ಹಂಗೆ ತಮಾಷೆ ಮಾಡ್ದೆ ನೀನು ಯಾಕೆ ಅಷ್ಟೊಂದು ಬಹಳ ದೊಡ್ಡಿದೆ
ತಮಾಷೆನ ಇದರಲ್ಲಿ ತಮಾಷೆ ಮಾಡ್ಬೋದಾ. ಹ ನನ್ಗೆ ಎಷ್ಟು ಬೇಜಾರ್ ಆಗುತ್ತೆ.
ಹೌದಾ ಬೇಜಾರ್ ಮಾಡ್ಕೋಬಾರ್ದ ಯಾವತ್ತು ಮನಸಿಗೆ. ಬೇಜಾರ್ ಮಾಡ್ಕೊಂದ್ರೆ ನಿನ್ ಮನ್ಸು ಬೇಜಾರ್ಗುತ್ತೆ ನಂದ ಆಗಲ್ವಲ್ಲ.
ಹ ಬರೀ ಇತರಾನೇ ಮುಂಚೆನ ಹಿಂಗೆ ನೀನು ಇವಾಗ್ಲು ಹಿಂಗೆ ನಿನ್ ಏನು ಬದಲಾವಣೆ ಇಲ್
ಹಂಗೆ ಇರ್ಬೇಕು ಮುಂಚೆ ಹೆಂಗ ಇರ್ತೇವಿ ಈಗ ಹಂಗಿ ಇರ್ಬೇಕು ಏನೋ ಮನೇಲಿ ಕರೆ ಮಾಡ್ತವ್ರ ಮತ್ತ ಮತ್ತೆ ಮಾಡ್ತೀನಿ.
ಹ್ಮ್ ಸರಿ ಆಯ್ತು ಕಣವ ಬಾಯ್
ಹ್ಮ್ ಬಾಯ್